ಹಲೋ
ಕೇಳಸ್ತದಕ್ಕ
ಹಾ ಕಸ್ಲತತಿ ಹ್ಮ ಒಂದ್ ಸ್ವಲ್ಪೂ ಅಕಡಿ ಕಡಿ ಮಳಿ ಗಾಳಿ ಅದ ಇದಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಯದ್ ಸ್ವಲ್ಪ ಹ್ಮ್ ಆರಾಮ
ಹ್ಮ ಆರಾಮಿದೀವಿ ನೋಡಕ್ಕ ನೀವ್ ಆರಾಮಿದ್ರ
ತಮ್ಮ
ಹ್ಮ್ ಅಪ್ಪ ಅಮ್ಮನ ಅರಾಮದ್ರಕ್ಕ ಅಲ್ಲಿ ಅಪ್ಪ ಅಮ್ಮ ನಿನ್ ಮಕ್ಳು ಅರಾಮದ ಇಲ್ಲಕ್ಕ.
ಎಲ್ಲಾರ್ ಆರಾಮದಾರ್ ನೋಡ್
ಹ್ಮ್ ಹ್ಮ್ ನಿನ್ ಮಕ್ಳು ಸಾಲಿ ಹೋಗ್ತಾರಕ್ಕ. ಇವಾಗ ಸ್ಟಾರ್ಟ್ ಆಗನಾಕ ಸಾಲಿ
ಹ್ಮ ಹಾಗ್ಯಾವ ಇವತ್ ಒಬ್ಬ ಹೋಗ್ಯನಾ ಇನೊ ಸ್ವಲ್ಪ ಒಬ್ಬ ಹೋಗಿಲ್ಲ ನಾಳೆಿಂದ ಹೋಗ್ತೀನಿ ಅಂತ ಅನ್ನಕತನ
ಹ ಒಬ್ಬ ಇಲ್ಲ ಇಬ್ರು ಡೇಲಿ ದಿನ ಅವ ಬಸ್ಸಿಗೆ ಹೋಗಿ ಬರ್ತಾನ ನೀವ ಇಲ್ಲಿ ಇ ದೂರಾಗಿ ಹೋಗ್ತಾನ ಗೌರ್ಮೆಂಟ್ ಸಾಲಿಗಿ
ಹ್ಮ್ ಹ್ಮ್
ಹ ಇಲ್ಲಿ ನಡ್ಕೋತವ ನಡ್ಕೋತ್ ಬರ್ತಾನ ಒಂದ ಒಂದ ಕಿಲೋಮೀಟರ್ ಹಂಗ ಆಗ್ತದ.
ಹ್ಮ್ ಹ್ಮ್
ಟೀಚರ್ ಅವ್ರಲ್ಲಾರೂ ಇಲ್ಲೇ ಚಲೋದಾರ ಅದಕ್ಕೆ ಇಲ್ಲೇ ಹಚ್ಚನ್
ಹೌದ
ಪಾಟ ಆದ ಹುಡುಗರಿಗೆ
ಹ್ಮ್ ಹ್ಮ್ ಬೆಳಗೆ ನ್ ಟಿಫಿನ್ ಮಾಡ್ಕೊಡ್ತೆೇನಕ್ಕ.
ಹಾ ಬೆಳಿಗ್ಗೆ ಇವನಿಗೆ ಊಟ ಮಾಡಿ ಕಟ್ಟದ್ನಿ ಇಲ್ಲೇ ಟಿಫನ್ ತಿಂದು ಊಟ ಮಾಡ್ಕೊಂಡ್ ಹೋಗ್ತಾನ ಹ ಅವ ಒಬ್ಬ ಏನಾರ ತಗೊಂಡ್ ಹೋಗ್ತಾನ ಹ್ಮ್ ಮಧ್ಯಾಹ್ನ ಸರ್ಕ ಸಾಲಿೊಳಗೆ ಏನ್ ಮಾಡ್ತಾರ ಮಧ್ಯಾಹ್ನ ಬಿಸಿ ಊಟಿ ಇರ್ತದಲ್ಲಾ.
ಹ್ಮ್ ಹ್ಮ್
ಊಟ ಮಾಡ್ತಾನ ಇವ ನ್ವಯ ಎಲ್ಲ ಊಟ ಅ ಒೊಬ್ಬನ್ ತಗೊಂಡ ಹೋಗ್ತಾನ ಬಲೂರಿಗೆ ಹೋಗ್ತಾನಲ್ಲಾ. ತೊಂಡ್ ಹೋಗ್ತಾನ ಹ್ಮ್ ನನ್ನ ಸಾಂಬಾರ್ ಕೊಡ್ತಾನ ನಮ್ಮ್ ಸ್ಕೂಲ್ ಒಳೆ ಎಲ್ಲ. ಸ್ಕೂಲ್ಗ ಕೊಡ್ತಾರೆ ಇಲ್ಲಿನ ಹೈಸ್ಕೂಲ್ದಾಗ ಕೊಡ್ತಾರೆ.
ಹ್ಮ್ ಹ್ಮ್ ಬೆಳಿಗ್ಗೆ ಏನ್ ಮಾಡ್ಕಡ್ತೆ ಟಿಫಿನ್.
ಅವ್ರಿಿಗೆ ಒಂದ ದಿನ ಒಂದಂತರ ಒಂದ್ ದಿನ ಹ ಉಪ್ಪಿಟ ಒಂದಿನ ಸುಸಲ ಉಲಕ್ಕಿ ಪಡ್ಡು ದೋಸ ಹ್ಮ ಚಪಾತಿ ಹ ತರ ಮಾಡ್ಕಟ್ತೀನಿ ಮತ್ತ ಒಂದಂದ. ಚಲ ಜಲ್ದಿ ಟೈಮ್ ಆಯ್ತು ನಾನಗ ಬಿಡ ಸಿಗ್ಲಿಲ್ಲ ಅಂತಂದ್ರೆ. ಹ. ಬಿಡು ಸಿಗ್ಲಿಲ್ಲ ಅಂತಂದ್ರೆ ನಾ. ಏನ್ ಮಾಡ್ಲಿ ಅಂತ ಹೇಳಕಿ ಬ ಮಮ್ಮಿ ಇಲ್ತ ಬಿಸ್ಕಿಟ್ ಅದ ತಿಂದ್ ಓದ್ನ ಅಂತಿರ್ತಾನ.
ಹ್ಮ್ ಹ್ಮ್.
ಹ್ಮ್ ಮತ್ತ್ ಮಧ್ಯಾಹ್ನ ಎನ್ದ ಹಬ್ಬ. ಯಾರನ ಹೋಗೋರ ಇದ್ರಿಂದ ಅವ್ರ ಕೈ ಸ್ವಲ್ಪ ಒಯದ್ಕ ಕೊಡ್ರಿ ಅಂತ ಹೇಳೆ ಕೊಟ್ಟಟ್ ಕಸ. ಹ್ಮ್.
ಅದನ ಬೆಳಗ್ ಅಂದ್ರೆ ವೆೈಟಿ ವೆರೈಟಿ ಮಾಡ ಹಾತೇನ್ ದಿನ.
ಹ್ಮ ಮಾಡ ಆಕ್ತೀನಿ ಒಂದೊಂದ ದಿನ ಇ ಮತ್ತತ್ ಈಗಲ್ಲ ಹುಡುಗರು ಏನ್ ಮಾಡ್ತಾವ ಒಂದರ್ ನೋಡುವಂದ್ ಬೇ. ಬೇಡ್ತವು.
ಹ್ಮ್.
ನಮ್ಮ್ ಮನೆಗ್ ಏನನ್ ಕಟ್ ಕಳ್ಸಿದೀವಿಂದ್ರೆ ಅಲ್ಲಿ ಬಾಜು ಹಡುಗುರು ನೋಡಿರ್ತವಲ್ಲ. ಮಮ್ಮಿ ಅವರು ಇಂಂತ ಕಲರ್ ಹಸುರ ಅಂದ್ರೆ ಹಸುರು ಕಲರ್ ರೈಸ್ ತಂದಿದ್ದ ಮಮ್ಮಿ ಕಿಂತ ತಂದ ಅಕ್ಕಂತಂದ ನೀನ್ ಮಾಡಾಕೆ ಬರಲ್ಲ ನಿನ್ತ ನಮ್ ದೊಡ್ಡ ಹುಡಗ.
ಹೌದೇನಕ.
ಯಾರ ಅವ್ರು ಮಾಡ ನನ್. ಕೇಳೋಕ್ ಒಂದ್ ಸ್ವಲ್ಪ ಇಸ್ಕೊಂಡ ಬರ್ಬೇಕ್ ಇಲ್ ತಿಂದ ನೋಡಿ ಮಾಡಕಡ್ತನಲ್ಲ ಅಂತ.
ಹ.
ಹ್ಮ್ ಒಂದೊಂದ್ ಸಲ ಅಷ್ಟ ಆದ್ರೆ ಒಂದೊಂದ್ ಸ್ಪೂನ್ ತರ್ತಾನ ಇಂತ ಕಲರಿದ್ ನ ಮಮ್ಮಿ ಅಂತ. ತೋರ್ಸ್ತಾನ ಇಲ್ಲಾಂದ್ರೆ ಮೊಬಾಲ್ದಾಗ. ಒಡದ ಕೊಡ್ತನಗ ಅದ್ ನೋಡಿ ಇಲ್ಲಿ ನೋಡಿ ಇಂತದ ಮಾಡ್ಕೊಡು ನನಗ ಅಂತೆ.
ಹ್ಮ್.
ಮತ್ತ ಆಯ್ತ ತೋರಪ್ಪ ಅಂತ ಹೇಳಿ ಮತ್ತತ್ ಅವ್ ಸಲಂದೇ ಮಾಡ್ಿಕ ಕೊಡ್ತನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತ ರುಚಿ.
ಹ್ಮ್.
ಹ್ಮ್ ಒಂದೊಂದ್ಸಲ. ಹ ನಾ ಹೇಳ್ಬಿಡ್ತೇನೆಸಲೇಟ್ತೆ ಅವ್ರ ನಮ್ದ್ ಅಡಗಿ ಅವ್ರಿಗೆ ಕೊಡಪ್ಪ ಅವ್ರ ಅಡಿಗೆ ನೀವು ಊಟ ಮಾಡ ಅಂತ ಹೇಳಿ. ಹೇಳಕ್ಕೆ ಕಳಿಸ್ತೀನಗೆ.
ಹೌದಕ್ಕ ಮಕ್ಳು ಹಂಗೆ ಆಸೆ ಪಡ್ತಾವ.
ಹ್ಮ್ ಇಲ್ಲಾಂದ್ರ ಏನ್ ಮಾಡ್ತಾವ ಹಟಿ ಮಾಡ್ಕೊಂಡ್ ಕಶನ್ ಊಟ ಮಾಡಲ್ಲ. ಹ್ಮ್ ಈ ತರ ನೋಡ.
ಹ್ಮ್ ಹ್ಮ್ ಬೆಳಿಗ್ಗೆ ನಸಿನಾಗ ಎದಳ್ತರಿ ನಕ ನೀವ ಅಂದ್ರೆ.
ಹ್ಮ ಐದ್ ಗಂಟೆಕ ಎದ್ದೇಳ್ತೀವಿ ಸ್ವಲ್ಪ ನಮ್ದನು ಎಲ್ಲಾ. ಹೂ ಅದ ಇದು ಅಂತೇಳ್ತ ಹಲ್ಲು ಉಜ್ಜದು. ಇವೆಲ್ಲಾ ಮುಗಸ್ಕೋದ್ರೆ ಒನ್ ಅವರ್ ಅಲ್ಲೇ ಹೋಗ್ಬಿಡ್ತ ಟೈಮ್. ಹ ಆರ್ಲಿಂದ ಆ ವ್ಯಾನ್ ಎಂಟು ಮೂವತ್ತಕ್ಕಂಗ ಬರ್ತದ. ಅಷ್ಟು ಕಟ್ಟಿಗೆ ನೀ ಟಿಫನ್ ರೆಡಿ ಮಾಡಿ ಕೊಟ್ಟ ಕಳ್ಸಬಿಡಿ.
ಹ್ಮ್ ಹ್ಮ್.
ಹ್ಮ ಮತ್ತ್ ನಮ್ದು ಹೋಟೆಲ್ ಐತ.
ಹೌದಾ ಕ.
ಅಲ್ಲೇಲ್ಲಾ ಮನಿ ಗಿನಿ ಮುಗಿಸಸ್ಕೋಕೆ ಮತ್ತೆ ಕಡೆ ಸಪ್ರೇಟ್ ಹೊಟಲ್ ಬರ್ತೀವಿ. ಬಂದ ಇಲ್ಲಿನ ಮಾಡ್ತ. ವಿ ಒಂದ್ ಚಪಾತಿ ಮಾಡಕ ಒಂದ್ ಹಾಳ ಇಟ್ಕೊಂಡಿವವಿ ರೊಟ್ಟಿ ಚಪಾತಿಗೆಂತ. ಹೇಳ ಹ ಒಬ್ಬ್ರಜ್ಜಿ ಏನ. ಅ ಕಾಯಿ ಪಲ್ಯ ಉಳ್ಳಾಗಡಿ ಅಂತವೆೆಲ್ಲಾ ಅವ್ರು ಕೊಯ್ದ್ ಕೊಡ್ತಾರ. ಆಮೇಲೆ ನಮ್ಮ ಅಪ್ಪ. ನಾನು ಇಬ್ರು ಒಂದೊಂದ್ಸಲ ನಮ್ಮ ಅಪ್ಪ ಪಲ್ಲೆ ಮಾಡ್ತಾರ ಅವ್ರು ಒಂದೊಂದ್ಸಲ ಬೇಜಾರು ಮಾಡ್ಕೊಂಡ್ರರು ಅಂದ್ರ ನಾ ಮಾಡ್ತೀನಿ.
ಹ್ಮ್.
ನನಗೆ ನನ್. ಕೈಲ ಸಾಧ್ಯ ಆಯತಂದ್ರೆ ಮಾಡ್ತನಿ ಇಲ್ಲಾಂದ್ರೆ ನನ್ಗ್ ಬರಲ್ಲ ನನ್ಗ ಆಗಲ್ಲ ನೀನೇ ಮಾಡಪ್ಪಾ ಅಂತ ಹೇಳ್ನಿ ನಮ್ಮಪ್ಪಾ ಮಾಡ್ತಾರ ಹ ನಮ್ಮ ಅಮ್ಮಗ ಅವ್ರರು ಸ್ವಲ್ಪ ಹುಷಾರರ್ಲಲ್ಲ ಅವ್ರಗ ಎಂತ ಅಡಗೆ ಅದೇಏನ್ ಮಾಡಲ್ಲ ಅವ್ರು ಹ ಜಸ್ಟ್ ಅಷ್ಟೇ ಅವ್ರಿಗೆ ದೇವ್ರ ಪೂಜೆ ಮ್ಯಾಗಿನ್ ಸಣ್ಣ ಸಣ್ಣ ಕೆಲ್ಸ ಅಷ್ಟೇ ಹ್ಮ ಈ ತರ ಎಲ್ಲೆಲ್ಲಾ ಅಡಗೆದ ಹಾ ಆಯ್ತು ಟೈಮಿಂಗ್ ಸಿಗಲ್ಲ ನಮಗ್ ಜಾಸ್ತಿ ಫ್ರೀಯಾಗಿ ಕೂಡಾಕ ಮಾಡಾಕ
ಹ್ಮ್ ಕೆಲ್ಸ ಜಾಸ್ತಿ ಇರ್ತದನಕ ನೀವ್ ಅದ್ರ ಪಲ್ಲ್ಯ ಅದು ಜಾಸ್ತಿ ಮಾಡ್ತಿರ್ಲಾ
ಹ್ಮ್ ಇದ್ರಾಗ ಸಮಯ ಕಳೆದ ಬಿಡ್ತದೆ ಹಿಂಗಾಗಿ ನಮ್ಗೂನು ಎಲ್ಲಿ ಹೋಗೋದಾಗೊಂದು ಬರೋದಾಗೋದು ನೀ ನೀ ಎಲ್ಲನು ಹೋಗ್ತಾರೆ ಹೋಗಲ್ಲ
ನಾವು ಯಾವಾಗಾದ್ರೂ ಟ್ರಿಪ್ ಹೋಗಿರ್ತಿವ ಒಂದೊಂದ್ ದಿನ ಒಂದೊಂದ ಲ್ಲ ಅಂದ್ರೆ ಫ್ರೀ ಇದ್ದಾಗ ಎಲ್ರದದು ಇವಾಗ ನೋಡು ಬ್ಯಾಯ
ಮದ್ವೆ ಆದ್ಮ್ಯಾಗ ಏನ್ ಫ್ರೀಡಮ ಇರೋದಿಲ್ಲ ಇಲ್ಲಿ ಹೋಗಕ್ ಆಗಲ್ಲ ಬರಕ್ ಆಗಲ್ಲ ಬರೇ ಮನೆ ಕೆಲ್ಸ ಕೆಲ್ಸ ಕೆಲ್ಸ
ಹ್ಮ್ ನಾವ್ ಏನಾದ್ರೂ ಹಿಂಗ ಸಂಕ್ರಾತಿ ಹಬ್ಬ ಅದ್ ಬಂತಂದ್ರೆವಾಗ ಅವಾಗ ಒಂದ್ಸಲ ಹೋಗಿದೀವಿ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿದೀವಿ ಹೊಸ್ಪೇ ಬಟ್ಟಿಗೆ ಹೋಗಿದ್ದೀನಿ
ಹಾ ಹಾ ಹಾ
ಕ್ಕ ಮಾಡಿ
ಹ ಹ
ಒಂದಿನ ಒ ಒಂದಿನ ರಾತ್ರಿ ಮುಂಚೆನೆೇ ಹೋಗಿದ್ವಿ
ಹ್ಮ್ ಹಾ
ಹೋಗಿ ಮರ್ದಿನ ಅಲ್ಲೇ ಅತ್ ರಾತ್ರಿ ಅಲ್ಲೇ ಮುಕೊಂಡಿದವಿ ಗುಡಿ ಹತ್ರನೇ
ಹ್ಮ್ ಹ್ಮ್
ತಕೊಂಡು ಮತ್ತೆ ಮರುದಿನಳಿ ಜಳಕ ಮಾಡಿ ಎಳ್ಳ ಚ ಮೈ ತಕೊಂಡು ಹ್ಮ್ ಜಾಳ
ಹ ಈ ನೆಕ್ಸ್ಟ್ ಹಬ್ಬ ಅದಲ್ಲಿ ಈಗ ಇದು ನಾಗರಾಮಸಿ ಹಬ್ಬ
ಹ್ಮ್ ಅಕ್ಕ ನಾಗರಮೇಶನ ಹಬ್ಬ ಅದ ನೋಡು
ಕಡೆ ಸ್ಪೆಷಲ್ ನಾಗರಾಮೇಶ ಹಬ್ಬ
ನಾಗರಾಮಶಿ ಹಬ್ಬಕ್ಕೂ ನಾವು ಸ್ವಲ್ಪ ಜೋರ್ ಮಾಡ್ತೀವಿ, ಅಕ್ಕ ನಾವು ಒಂದ್ ಹತ್ತದ ಇರ್ತೀನಿ ನಾನವತ್ತು ಉಪವಾಸ ಮಾಡ್ತೀವಿ ಸಂಜಕ್ ಹಾಲರದಕಂದ್ರೆ ಬಿಳಿ ಹಾಲು ಮತ್ತೆ ಬೆಲ್ಲದಾ ಅಂತ ಇರ್ತೈತಲ್ಲಾ
ಹ್ಮ್ ಹ್ಮ್ ಹ್ಮ್
ನಾವು ಬೆಲ್ಲದಾಲ ದಿನ ಉಪವಾಸ ಮಾಡ್ತೀವಿ
ಹ್ಮ್
ಅವತ್ತೇ ಇದು ಚೋಡ ಮಾಡೋದು ಗುಗ್ಗುರಿ ಅಂತರ್ಲಕ ಅವು ದು ಅತ್ ಕೊಡ್ಲಿ ಬೆಳೆ ಕಡ್ಲಿ ಗಗ್ಗುರಿ ಅಂತ ಹಾಕದು
ಹ್ಮ್ ಹ್ಮ್ ಹ್ಮ್
ಕಡಬು
ಹೌದಾನ ಏನ್ ಅವದನ್ ಸೀರೆ ಹಾಕೋತೇ ನ ಡ್ರೆಸ್
ಇಲ್ಲಕ್ಕ ಡ್ರೆಸ್ಸ ಹಾಕೊಂತೀವಿ ಡ್ರೆಸ್ ಹಾಕೊಂಡ್ ಹೋಗಿ ಹಾಲ ಎರದು ಬಂದು ಜೋಕಲೆ ಆಡಿ
ಅಪಪ ಜೋಕಲ ಹಬ್ಬಾನ ಆಟ ಜೋರದ
ಸಿವಂಗ್ರೆ ಜೋಕಾಲಿ ಹಬ್ಬ ನೆನಪಾತು
ಹ್ಮ್ ನಮಕ ಹೌದನಾ ನನ್ ನೆನ್ಪಿ ಇಲ್ ನೋಡ ನಾಗರಮಶಿ ದಿನ ಅವಾಗೇ ಆಡ್ತಾರ ಜೋಕಲ್ಯ ನವು
ಹ್ಮ್ ಜೋಕಲ್ಲಿ ಆಡ್ತೀವಿ
ಹ
ಅಂದ್ರೆ ಒಬ್ರು ಕುಂತಿರೋದು ಒಬ್ಬರು ತೂಗೋದು ಹೌದಕಂದ ನಾ್ ನಮಗೂ ರೂಢ ಐತ್ ಫಸ್ಟ್ಗೆ ಭಯ ಆಗ್ತದ
ಹಾ
ಎದ್ರ ಬಿದ್ರೆ ಮುಂದೊಬ್ರು ಇೊಬ್ಬರು ನಿಂತ ತೂಗಿದ್ರಂದ್ರ ಬಾಳ ಭಯ ಆಗ್ತವ
ಭಯ ಆಗ್ತಾ ಆಯ್ತು ಒಬ್ಬೊಬ್ರು ಏನ್ ಮಾಡ್ತಾರ ಆ ಜೋಕೋಲಿ ಆಡದನಾಗ ನಮ್ ಗಂಜಿಕ್ ಬರ್ತಂದ್ರ ಬಿಡಲ್ಲ ಜೋರ್ ಜೋರ್ ತೂಕ್ತಾವ ಹ್ಮ್ ಅದ್ರಾಗ ಗಂಡ ಗಂಡ್ ಹುಡುಗುರಿಗೆ ಏನ ತೂ ಕಚ್ಚಿದ್ರ ಅಂದ್ರ ಗಿಡ ದಾಟಿ ಮತ್ ಒಳ್ಳೆ ಉಊರಟ ಬರ್ತವ್ ನೋಡ ಅಷ್ಟ ಜೋರ್ ತುಕ್ತಾರ ಅಂದ ಅದಕ್ಕೆ ಅಂತನ ಕೂಡಕೆ ಹೋಗಲ್ಲ ಹ್ಮ ಅಲ್ಲ ಕೂ ಅದುೂ ಮನ್ಯಾಗ ಸಣ್ಣ ಸಣ್ಣ ನಮ ಅಣ್ಣನ್ ಮಕ್ಕಳ ಅದಾವಲ್ಲ ಅವ್ರಿಗೋಸ್ಕರ ಸಣ್ಣ ಕಟ್ಟಿರ್ತಿೀವಿ ಆದ್ರೆ ಹ ಕೊಡ್ತನ ಸ್ವಲ್ಪ ಆದ್ರೆ ಹ ಅದೇನು ಹಳಿ ಸಂಪ್ರದಾಯ ನಾಯಿ ಹೊಟ್ಟೆಾಗ ಆಗ್ತಾನ ಅದು ಇ ಂತ ಹತರ್ತಾರಲ್ಲ ಅದಕ್ಕೆ ಬೇಡಪ್ಪಾ ಅಂತೇಳ ಸ್ವಲ್ಪ ಕೂಡ್ತಿವಿ ಅದ್ರೊಳಗೆ
ನಾವು ಕುಂದರ್ತಿೀವಕ್ ಜೋ ಕಲ್ ಕಾತಿೀವಿ ಎದ್ರಭದ್ರತ್ತು ಅದೆ
ಅಳ್ಳ ಅಳ್ಳಳ್ಳ ಅಳ್ಳ
ಅಳ್ಳು ಮಾಡಲ್ಲಕ್ಕ ನಮ್ ಕಡೆ ನಿಮ್ ಕಡೆ ಮಾಡ್ತೀರೇನಾ
ನಮ್ ಕಡೆ ಕೆಲೊ ನಮ ಅಂದ್ರೆ ನಮ್ಮ್ ಊರ್ ಕಡೆ ಜಾತ್ ದೇವತೆ ಜಾ ಜಾತ್ರಿ ಆಯ್ತ ಅಂತಂದ್ರ ಉರಿಬಾರ್ದ ಅಂತೇಳಿ ಮಾಡಲ್ಲ ಒಂದ್ ವೇಳೆ ಅದ್ ದೇವತೆ ಜಾತ್ರೆ ಆಗಿಲ್ಲ ಅಂತಂದ್ರೆ ಉರಿತ ಮನ
ಹೌದಾಕ ನಮ್ ಕಡೆ ಮಾಡಲ್ಲಲ್ಲ
ಹ್ಮ ಹಳ್ಳಿನ ಜೋಳ ಅಂತ ಸಿಕ್ತವಲ್ಲಾ ತಂದ್ ಮಾಡ್ತಾರ ಅವ್ ಚಂದ
ಹ್ಮ್ ಹ್ಮ್ ನಮ ಸೈಡ್ ಸಿಗಲಕ್ಕ ಅವೆಲ್ಲ ನಮ್ ಕಡೆ ಹಿಂಗ ಎಂತ ಇಲ್ಲಕ್ಕ ನಮ್ ಕಡೆ ಮಾಡಲ್ಲ ಅವೇ ಪಾಪ್ಕನೆೇ ತಂದ ತಿಂತೀವಿ ನಾವು
ಹ ಹೌದನ ಹಂಗ ಸಿಕ್ತಾವ ಆ ರಡೆ ಮೀನ್ ಇದು ಅವು ಹಿಂಗ ಹಳ್ಳನ್ ಜೋಳ ಅಂದ್ರ ಆಯ್ತು ಕೊಡ್ತಾರ
ಹ್ಮ್ ಹ್ಮ್
ಇದು ಅಂಗಡಿ ಒಳಗ ಕೇಳಿದ್ರೆತ
ನಾವ್ ಮೊದ್ಲು ಸಣ್ಣಾರ ಇದ್ದಾಗ ಉರಿತಿದ್ರಕ್ಕ ಮನ್ಯಾಗ ನವಾಗ ನೋಡಿದ್ದು ಅಂಚಿನನ್ ಕುರಿತಿದ್ರು
ಈಗೇನ ಇಲ್ಲಾನ
ಇವಾಗಿಲ್ಲ
ಒಬದು
ಹ್ಮ್
ಹ್ಮ್ ಎಲ್ಲಾ ಜನ ಈ ಎಲ್ಲಾ ರೆಡಿಮೇಂಡ ಸಿಗಕತ್ ಬಿಟ್ಟವಲ್ಲಾ ಹಿಂಗಾಗಿಿ ಕಡಿ್ಮೆ ಮಾಡ್ಯಾರಿ
ಹ್ಮ ನಮ್ ಕಡೆನ ಸಿಗಲ್ಲೋ ನಿಮ್ ಕಡೆ ಇನ್ನ ಮಾಡ
ನಮ್ ಕಡೆ ಮಾಡ್ತಾರ ಹಳ್ಳ ಮಾಡ್ತಾರ ಶಂಗದ್ ಉಂಡಿ ಮಾಡ್ತಾರಾ ಎಳ್ಳಿನ ಉಂಡಿ ಮಾಡ್ತಾರಾ ಮತ್ತ ಅದು ಇದು ಅದೇನ ನೆನೆಗಡ್ಲಿ ಗುಗ್ಗರಿಿ ಮಾಡ್ತಾರ
ಹ್ಮ್
ಂಡಿ ಮತ್ತ ಶಿವರಾತ್ಗ ನಾಗರಮಸೆ ಹಬ್ಬ ಚ ಸೇಮ್ ಇರ್ತಾವ ಆದ್ರ ಚ ಹಕ್ಕಿಲಿ ಕರ್ಚಿಕಾಯಿ ಕರ್ದ ಉಂಟ ಎಲ್ಲಾ ಮಾಡ್ತಾರ ನಮ್ ಕಡೆ
ಹೌದಕ ನಮ್ಮ್ ಕಡೆನು ಶಂಗದೊಳಗಿ ಶಂಗದುಂಡಿ ರವದುುಂಡಿ
ಹ್ಮ್ ನನ್ ಇಷ್ಟೆಲ್ಲಾ ಐಟಮ್ ಮಾಡ್ತೀವಲ್ಲಾ ಅದು ಮಾಡಿದ ತಿಿನಲ್ ನಾವು ಆಜು ಬಾಜ ಇದ್ದರ್ ತಂದ್ ಕೊಡ್ತಾರ ಅವ್ರಗ್ ಗಂಗಾಗಳ ನೋಡ್ತಿವಿ
ಸ್ವಲ್ ಟೇಸ್ಟ್ ಇರ್ತದೆ ಬೇರಾರ ಏನ್ ಸ್ಪೆಷಲ್ ಮಾಡ್ಯಾರ ಅಂತ
ಅವ್ರದ್ದ ಅವ್ರ ಕುಗ್ಗುರಿ ಹೆಂಗಯ್ಯವ ಇವ್ರ ಗುಗ್ರಿ ಹಂಗೆ ಹೊಸು ಮಂದಿವು ತಿಂದ ತಿಂದ ತಿನ್ ನೋಡ ನಮ್ ಮನ್ಯಾಗಿನ ಅಡಗಿನ ತಿಂದ್ರಲ್ಲಾ ನಾವ್ ಅವತ್ತಿಂದಿನ
ಹ್ಮ್
ಹ್ಮ್ ಚಕ್ಲಿ ಗುಗ್ಗರಿ ತಿನ್ನೋದು ನೋಡದು ಇಡೋದು
ಹ್ಮ್
ಅವತ್ ಹಬ್ಬ ಎರಡು ದಿನನ ಮೂರ್ ದಿನ ಆಗಿರ್ತ್ ನಮಗ್
ಹೌದ
ಅಂದ್ರೆ ಹಳ್ಳಿ ಒಳಗ ನಮ ಆ ಕಡೆ ಹ ಒಬ್ರಗೊಬ್ರು ಜಾಸ್ತಿ ಅಡ್ಡಾಡ್ತಿವಲ್ಲಾ ತಿಂತೀವಿ ಅನ್ಚ್ತಿವಿ ಸಿಟಿ ಒಳಗೆ ಏನು ಮಾಡಲ್ಲ ಅವ್ರ ಮನೆಾಗ ಅವ್ರೇ ಇರ್ತಾರ ಹಿಂಗಾಗಿ ಅಲ್ಲಿ ಜಾಸ್ತಿ ಇದು ಅಂದಸಲ ಅಂದ್ರೆ ಅಲ್ಲಿನ ದೇವಸ್ಥಾನಕ್ ಹೋಗ್ತಾರ ನಮ್ಮ ನಮ್ಮ ಅಲ್ಲೇ ಅ್ರ ನಮ್ಮ ಅಣ್ಣ ಅವರು ಬೆಂಗ್ಳೂರಾಗಿ ಇರ್ತಾರಲ್ಲ ಅಲ್ಲಿನೂ ಪರವಾಗಿಲ್ಲ ಹ ಅಂದ್ರೆ ಅಲ್ಲಿ ಹೊರಗಡೆ ದೇವಸ್ಥಾನಕ್ ಜಾಸ್ತಿ ಹೋಗ್ತಾ ತ್ರಲ್ಲಿ ಜನ ಮನ್ಯಾಗ ಜಾಸ್ತಿ ಮಾಡಲ್ಲ ಇಲ್ಲಿ ನಮ್ಮ್ ಕಡೆ ಏನಾದ ಮನೆಗೆ ಜಾಸ್ತಿ ಮಾಡ್ತೀವಿ ಹ ಅಂದ್ರ ಹಬ್ಬ ಅಂದ್ರ ಹಳ್ಳಿಳಗೆ ಹಬ್ಬಗಳ ಗ್ರ್ಯಾಂಡ್ ಅಂದ್ರ
ಹೌದಕ್ಕ ಒಂದ ಸ್ವಲ್ಪ ಖುಷಿ ಇರ್ತೈತಿ ಎಲ್ಲರ ಜೊತೆ ಬೇರಿ
ಬೇರತೀವಿ ಒಬ್ರಕೊಬ್ಬರು ನನಗ್ ಸೀರೆ ಉಡ್ಸು ನೀನಗ ಸೀರೆ ಉಡ್ಸಂತ ಉಡ್ಸ್ಕೋದು ಉಡೋದು ಮಾಡ್ತೀವಲ್ಲಾ
ಹ್ಮ್
ಹ್ಮ ಎಲ್ಲ ತರ ಖುಷಿ ಅನ್ಸತ ಒಂತರ ಹಬ್ಬ ಬಂದ್ರ
ಹ್ಮ್
ನಮ್ಮ್ ಮನ್ಯಾಗಂತ ಆಯ್ತಿನ ಹಬ್ಬ ಎಂಟ ದಿನ ಇರ್ತಲ್ಲಾ ಶುರು ಮಾಡ್ಬಿಡ್ತ ಆ ಡ್ರಸ್ ತರಾಮೇನ್ ಈಡ್ರೆಸ್ ತೊರಾಮ ಅಂತ ಹ್ಮ ಜಂಪಾರ ಮ್ಯಾಚಿಂಗ್ ಅನ್ನೋದು ಅದು ಇ ಇದೇ ಡಿಸ್ಕರ್ನ್ ನಡಿತ ನಮ್ಮ ಮನ್ಯಾಗ
ಹೌದಾಕ್ಕ ಅವತ್ತು ಹಬ್ಬದ್ದೀನ ಬಾರಿ ಅವ್ ನೀ ಯಾವ್ದ ಹಾಕೊಂತೀರಿ ನಾ ಯಾವ್ದ ಹಾಕೊಂತೀ ನಾ ಯಾವ್ದ ಹಾಕೋಲ್ಲೀ ಇದು ಚೆಂದನ್ನನೆ ಸೇಮ್ ಸೇಮ್ ಹಾಕೊಂಬ ಎನು
ಮದ್ಲೆಲ್ಲಾ ಫೋನ್ ಇರ್ತಿರ್ಲಿಲ್ಲ ಬ ಅಜ್ಜ ಅವರು ಇವ್ರು ಹತ್ತಕ್ಕೊಬ್ಬರ ಬಳಿ ಇರ್ತಿದ್ದ್ ಈಗ ನಮ್ಮ್ ಮನೆಗೆ ಫೋನ್ ಆಗ್ಯವಲ್ಲ ಉಟ್ಟ ಹೋದೆ ಬ್ಯಾಡ ಒಂದ ಎರಡು ಮೂರು ಸಟ್ಕೊಳೋದು ಫೊಟೋ ತಕೋಳೊದು.
ಹೌದ ಅಕ್ಕ ಇವಾಗ ಅದು ಟ್ರೆಂಡ್ ಆಗ್ಬಿಟ್ಟದ ಫೋಟೋ ತಕ್ಕೊಳೋದು ತಕೊಳ್ಳೊದು
ಮತ್ತೆ ಬರ ಬರ್ ನ ಊರಿ ಮತ್ತೆ ಹಬ್ಬಕ್ಕೀಸಲ್ಲ
ನೋಡ ಮಕ್ಕ ನಮ್ಮೂರಾಗನ್ ಮಾಡ್ತೀವಲ್ಲಾ
ಈ ಸಲಾ ನಮ್ಮೂರಿಗೆ ಬಾ ಮತ್ತ್ ನೆಕ್ಸ್ಟ್ ಮುಂದಿನ ವರ್ಷ ಮಾಡಾಕತ್ತ
ನೋಡಮ್ಮಕ್ಕ
ಹ್ಮ್ ಮತ್ತೆ
ಹ್ಮ ಸರಿಯಕಾ ಇಡ್ಲಾ
ಹಾ ಸರಿ ನಾನ ಆಮೇಲ್ ಕಾಲ್ ಮಾಡ್ದನಿ
ಹಾ ಸರಿ
ಹ್ಮ